ಮಾಡದ
ಊಟ ಮಾಡಿ ಹಿಂಗೆ ಮಲ್ಕೊಂಡಿದ್ದೆ ನೀನು
ನಂದು ಇವಾಗ ಜಸ್ಟ್ ಊಟ ಆಯ್ತು ಏನ್ ತಿಂದೆ ಊಟ ನ ಹ್ಮ ನಾನು ಅದೇ ಸೇಮ್
ಹೌದಾ
ಹೌದು ಇವಾಗ ಊಟ ಮಾಡ್ಕೊಂಡ್ ಹೋಗ್ಬೇಕು ನೋಡ ನೋಡ್ ನೀನ್ ಲೈಬ್ರರಿ ಮಾಡ್ಕೊಂಡಿದೀಯಾ
ನಾನು ಲೈಬ್ರರಿ ಮಾಡ್ಕೊಂಡಿದ್ದೀನಿ ಬಟ್ ಊಗ್ ಹೋಗಿದ್ನಲ್ಲ ಜರ್ನಿ ಮಾಡಿದ್ನಲ್ಲ ನಿೆನ್ನೆ ತಾನೆ ಹೋಗಿದ್ದೆ ಮೊನ್ನೆ ಹೋಗಿದ್ದೆ ನಿೆನ್ನೆ ಬಂದೆ ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ ಅದಕ್ಕೆ ಮಲ್ಕೊಂಡಿದ್ದೀನಿ
ಇವಾಗೇನಕ್ಕ ಹೋಗಿದ್ದೆ ಊರಿಗೆ
ಬೈತ ಅದಕ್ಕೆ ಹೋಗಿದ್ದೆ
ಯಾವ ಹಬ್ಬ
ನಮ್ಮೂಊರಲ್ಲಿ ಒಂದು ದೇವ್ರ ಇದೆ ಹೆಣ ದೇವ್ರು ಕಣ ಮರಮ್ಮ ಅಂತ ಅದ್ರ ಜಾತ್ರೆ ಇತ್ತು ಹ್ಮ್
ಫುಲ್ ದೊಡ್ದಆಗುತ್ತಾ
ಹ್ಮ್ ಫುಲ್ ದೊಡ್ಡದುು
ಏನ್ ಸ್ಪ್ರೆಷಲು
ಅಲ್ಲಿ ಫಸ್ಟ್ು ಮೊದ್ಲಿಗೀತಿ ಮಾಡ್ತಾರೆ ಆಮೇಲಿಂದ ಸಿಡೆ ಅಂತ ಮಾಡ್ತಾರೆ ಆಮೇಲಿಂದ ಅದೇ ಕುರಿ ಎಲ್ಲಾ ಕಡಿತಾರಲ್ಲ ಅದನ್ ಕಡ್ದ ಲಾಸ್ಟಿಕ್ ತೇರೆಳಿದ್ದಾರೆ
ಸೆಡೆ ಅಂದ್ರೆ
ಸಿಡಿ ಅಂದ್ರೆ ಹಿಂಗೆ ಸುತ್ತರಿತಿತೆ ನೋಡು ಮದೆ ಹಿಂಗೆ ಮನುಷ್ಯನ್ನ ಕದ ಟೀಮ್ ಕೂ ಇದಕ್ಕೆ ಕೊಹ್ಲಿಗೆ ಸುತ್ತರಿಸ್ತರೆ ನೋಡು ಮಂಡೆ ಕ್ಯವುಕಂತ
ಅದೆಲ್ಲ ಏನ್ ಗೊತ್ತಿಲ್ಲ
ದೇವರು ಕೊಟ್ಟ ತಂಗಿಲಿ ಸಿಡೆ ಆಡ್ತಾನೆ ನೋಡುವ ಶಿವರಾಜ್ ಕುಮಾರ್ ನೋಡಿಲ್ಲ ನೀನು
ನೋಡಿದೀನಿ ನಂಗ್ ನೆನ್ಪಿಲ್ಲ ನಿಮ್ ಊರರೆಲ್ಲಾ ಎಲ್ರು ಮಾಡ್ತಾರ ಅದನ್ನ
ಹಾ ಎಲ್ರೂ ಮಾಡ್ತಾರೆ
ಹ್ಮ್ ಹ್ಮ್
ಆತರ ಮಾಡೋದು ಮತ್ತಿರ್ಗ ಚಿಕ್ಕ ಮಕ್ಳುಗಳು ಇರ್ತಾರಲ್ಲ ಅವ್ರನೆೆಲ್ಲಾ ಸಿಡಿ ಕೊಡ್ತಾರ ಅದ್ರ ಮೇಲೆ ಅದನ್ನ ಮಕ್ಳನ್ನ ಎಲ್ಲ ಹತ್ತಸ್ ಬಿಟ್ಟು ಒಂದ್ ಸತಿ ಸುತ್ತರ್ರಿಸಿ ತಂದ್ ಬಿಡೋದು
ಅಂದ್ರೆ ಒಂದೇ ಟೆಂಪ ಪಲ್ಗೆ ಎಲ್ಲಾ ಊರಿನ ಜನ ಎಲ್ಲಾ ಸೇರು
ಹ್ಮ್ ನಮ್ಮೂರಷ್ಟೇ ಅಲ್ಲ ಅಕ್ಕಪಕ್ಕ ಊರವರೆಲ್ಲಾ ಸೆಲೆಬ್ರೇಟ್ ಮಾಡ್ತಾರೆ ಇದು ಮಾರಕಣ್ಮೆ ಡ್ಯಾಮ್ ಕೇಳಿಲ್ಲ ನೀನು
ಹಾ ಕೇಳಿದ್ದೀನಿ
ಹ್ಮ್ ಅದ್ರ ಕೆಳಗಡೆ ಐತೆ ನೋಡು ಕಣಿವೆ ಮರಮ ಅಂತ ಅದೇ ವಿ ವಿ ಪುರಾನೆ ಮಾರಿ ಕಣಿವೆ ಅಂತ ಮಾಡೋರೆ ಅಂತ ಹೇಳ್ತಾರ ನೋಡು
ಹಾ
ಕೆಳಗಿರೋದನೆ ದೇವ್ರು ಅದರದ್ದೇ ಮಾಡೋದು ಇದೆಲ್ಲ
ಹೂ ಅದ್ ಮುಗಸ್ಕೊಂಡ್ ಬಂದ ನೀನು
ಹ್ಮ್ ಇನ್ನುೂ ಇತ್ತು ನಾನ್ ಬಂದೆ ಅದೇ ಎಂಟು ದಿನ ಇರುತ್ತೆ. ಊರಿಗ
ಹ್ಮ್
ಎರಡ್ ದಿನ ಅಷ್ಟೆ.
ಹ್ಮ್ ಉ ಫುಲ್ ಮನೆ ಊಟ ಎಲ್ಲ ತಿನ್ಕೊಂಬಂದೆ.
ಇನ್ನೇನ್ ಚೆನ್ನಾಗಿತ್ತು ಎಲ್ಲ.
ಇಲ್ಲಿ ಬಂದು ಮತ್ತೆ ಪಿಜಿ ಊಟ ತಿನ್ನಕ್ ಬೋರಾಗುತ್ತ?
ಹ್ಮ್ ಏನ್ ಮಾಡಕ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕಲ್ಲ.
ಅದೇ ನೀವ್ ಆಗ್ತೀರ ಬಿಡಿ ಜಲ್ದಿನೇ
ಅಹ್ ಹ್ ಯಾಕೆ ನಿಮಿಗ್ ಅಡ್ಜಸ್ಟ್ ಆಗ್ತಿಲ್ವೆ.
ಡೈಲಿ ತಿನ್ನೋಕ್ಕೆ ಅದನ್ನೇ ಹೊಲ್ಲ ಆಗುತ್ತೆ ತಿನ್ನಕ್ಕೆ ಅವಾಗವಾಗ ಹೊರಗಡೆ ಏನಾರು ಸ್ನಾಕ್ಸ್ ತಿನ್ನೋದು ಡೈಲಿ. ತಿ ಹೊರಗಡೆ ಕುಡಿಯಕ್ಕು ಹೋಗ್ ಈ ತರ ಮಾಡ್ತೀನಿ.
ಹ್ಮ್ ಹೊರಗಡೆ ಜಾಸ್ತಿ ತಿನ್ಬೋದು ಬಟ್ ದುಡ್ಡಿರ್ಬೇಕ್ ಕಲ್ವೇ ದುಡ್ಡಿಂದೆ ಪ್ರಾಬ್ಲಮ್ ಹ್ಮ್.
ಮತ್ತೇನ್ ಸಮಾಚಾರ
ಹ್ಮ್ಬೇಕು ನಾನು ಇಷ್ಟು ದಿನ ಒಂದ ಸಿಕ್ಸ್ ಮಂತ್ ಏನ ಊಗ್ ಹೋಗಿದ್ದೆ ಇವಾಗ ಮತ್ತೆ ಬಂದಿದ್ದೀರಿ ನೋ ರೇಶನ್ ಆಗ್ತವೆ ಅಂತ ಹ ಆಗಂಗಿಲ್ಲ ನಾ ಬಿಡಂಗಿಲ್ಲ ನಮಗ್ ಬರ ದುಡ್ಡಿಲ್ಲ
ಓದೋದೆಲ್ಲ ಚೆನ್ನಾಗ್ ನಡೀತಿದೆನಾ
ಪರವಾಗಿಲ್ಲ ಚೆನ್ನಾಗ್ ಗೊತ್ತತಿದ್ದೀನಿ ಇನ್ನು ಓದ್ಬೇಕು ನೀನು ನೀನ್ ಹೆಂಗ್ ಗೊತ್ತಿದ್ಯಾ
ಹ್ಮ ನಾನು ಸೆಂಟ್ರಲ್ ಎಕ್ಸಾಮ್ಗೆ ತಿದ್ದೀನಿ
ಹ್ಮ್
ಅವು ಇಯರ್ಲಿ ಎಲ್ಲ ಕಾಲ್ ಬ್ ಇರ್ತವೆ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ ಯಾವುದಾದರೂ ಕಲ್ ಆದ್ರೆ ಹಾಕ್ ಬಿಡೋದು ಎಕ್ಸಾಮ್ ಬಿರಿಯೋದು ಅಷ್ಟೆ
ಅವೇ ಚೆನ್ನಾಗಿೆ ಇವು ಸ್ಟೇಟ್ ಅಲ್ಲಂತೂ ಆಗದೇ ಇಲ್ಲ ತ್ರ್ರೀ ಇಯರ್ಸ್ ಆಯ್ತು ಯಾವ ನೋಟಿಫಿಕೇಶನ್ೇ ಇಲ್ಲ
ಅದೇ ಯಾವ್ದಾದೂ ಒಂದ ಜಲ್ದಿ ಕ್ಲಿಕ್ ಆದ್ರೆ ನಮ್ಗೂ ಸಹಾಯ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲಿ ತಿಂಗಗಳ ಪಿ ಜಿ ರೆಂಟ್ ಕೊಡೋದು ಮನೇಲಿ ಕೇಳೋದು ನಮ್ಗು ತುಂಬಾ ಪ್ರೊಬ್ಬಲಮ್
ನನಗೂ ಹಂಗೆ ಆಗಿರೋದು ಇವಾಗ ಮನೇಲಿ ಕೇಳೋದೇ ಕಷ್ಟ ಆಗ್ಯತೆ ನಂಗೊಂತು ಪೀಚಿರ್ ಎಂಟು ಕಟ್ಟದ್ ಬಂದ ತಕ್ಷಣ ಯಾಕಾದ್ರೂ ಬರುತ್ತಪ್ಪ ಅನ್ಸುತ್ತೆ
ಅದ್ಕ ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಓದ್ಕೊಂಡು ಜಲ್ದಿ ಯಾವ್ದಾದ್ರು ಕ್ಲಿಯರ್ ಮಾಡ್ಕೊಳೋಣ ಅಂತ
ಹ್ಮ್ ಹ್ಮ್ ನಾನು ಅದಕ್ಕೆ ಯಂತ ಸೀರಿಯಸ್ ಆಗಿ ಓದ್ತಿದ್ದೀನಿ ಆದ್ರೆ ಮತ್ತೆ ನೋಟಿಫಿಕೇಶನ್ ಇಲ್ವಲ್ಲ ಇನ್ನು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ವರೆಗೂ ಮಾಡಲ್ಲ ಅಂತಿದ್ದಾರೆ
ಮತ್ತೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಹೆಂಗ್ ನಡೀತಿದೆ
ಮಾಡ್ತಾ ಇದ್ದೀನಿ ನೋಟಿಫಿಕೇಶನ್ ಇಲ್ಲ ಅಂದ್ರೆ ಏನ್ ಮಾಡಿ ನ್ಯೂಸ್
ಡೇಲಿ ಎಷ್ಟ್ ತಾಸು ಹೋಗ್ತಯಾ ನೀನು
ಎಏ್ಟಟ್ ಅವರ್ಸ್ ಹೊತೀನ ಮಿನಿಮಮ
ಅಂದ್ರೆ ಇಷ್ಟ ಇಷ್ಟ ಅವರ್ಗ ಇಷ್ಟ ಸ ಇದು ಅಂತ ಸಬ್ಜೆಕ್ಟ್ ಅಂತ ಏನಾದ್ರುೆ್ಯೂಲ್ ಹಾಕೊಂಡಿಯಾಿಂ ಟೈಮ್ ಟೇಬಲ್
ನಾನು ಅದು ಮ ಅದು ಒಂದೊಂದು ಚಾಪರು ದೊಡ್ಡ ದೊಡ್ಡದ ಇರುತ್ತಲ್ಲ ಅದರಲ್ಲಿ ಇಷ್ಟು ಟಾಪಿಕ್ ಇಷ್ಟು ಟಾಪಿಕ್ ನಾನ್ ಇವತ್ ಮುಗಿಸ್ಬೇಕು ಮುಗಸೋದ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ನನಗ್ ಅರ್ಥ ಆಗಿ ಅದ್ರಲ್ಲಿ ಯಾವ್ದಾದ್ರು ಕ್ವಶನ್ ಬಂದ್ರೆ ಓಹ ನಾನು ಇದನ್ನ ಆಗ್ಬೋದು ಅನ್ನೋ ತರ ಆಗೋವರ್ಗುನು ಓದ್ತೀನಿ ಅದೋಗ ಆಯ್ತು ಆಗ್ಬೋದು ಕ್ವಶನ್ ಕೇಳಿದ್ರೆ ಅಂತ ಅನ್ಸಿದ್ರೆ ಅದನ್ನ ಕ್ಲೋಸ್ ಮಾಡಿ ಬೇರೆ ಸಬ್ಜೆಕ್ಟ್ ಓದ್ತೀನಿ ಇಲ್ಲ ಅದೇ ನನಗಿನ್ನ ತಲೇಯೊಳಗೆ ಹೋಗ್ತ ಇನ್ನಾ ಚೆನ್ನಾಗ್ ಅರ್ಥ ಆಗತೈತೆ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಆತರ.
ಓದಕ್ ಇಂಟ್ರೆಸ್ಟ್ ಬರುತ್ತಾ ಕಂಟಿನ್ಯೂ ಆಗಿ ಒಂದ್ ಅ ಒಂದ್ ಒಂದ್ಸತಿ ಕೂತ್ರೆ ಒಂದ್ ಮೂರ್ ತಾಸ್ ಎಲ್ಲಾ ಓದತ್ತೀನಿ ಒಂದ
ಹ್ಮ್ ಇಲ್ಲ ಇಲ್ಲ ಅಷ್ಟು ಕಾಣ ದಿನೇ ಇರೋದಿಲ್ಲ ಒಂದ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮಧ್ಯೆ ಮಧ್ಯ ಬ್ರೇಕ್ ತಗೊತೀನಿ.
ಹೌದಾ ಬೇಕಂದ್ರೆ ಹೊರಗಡೆ ತಿರ್ಗಾಡ್ ಬರ್ತಿಯಾ.
ಒಳಗಡೆ ಬರ್ತೀನಿ ನೀರ್ ಕುಡಿಯೋದು ಅಲ್ಲೇ ಒಂದ್ ಎರಡ್ ರೌಂಡ್ ವಾಕ್ ಮಾಡೋದು ಮತ್ತೆ ಬಂದು ಕೂತ್ಕೊಳ್ಳೋದು.
ಎಲ್ಲಾ ಚೆನ್ನಾಗಿದೆೆಯ ಅಲ್ಲಾ ವಟ್ಟ್. ವಟ್ಟ್ನಲ್ಲಿ
ಹ್ಮ್ ಚೆನ್ನಾಗಿದೆ ಎಲ್ಲ ನೀನ್ ಎಷ್ಟ ಅವರ್ ಓದ್ತೀಯಾ.
ನಾನ್ ಅದೇ ಬೆಳಿಗ್ಗೆ ಜಲ್ದಿ ಎದ್ದ ಹೋಗ್ತೀನಿ ಮತ್ತೆ ಅವಾಗ ಒಂದ್ ಸಬ್ಜೆಕ್ಟ್ ನಡ್ಕೊಂಡು ಸ್ವಲ್ಪ ತಗೊಂಡು ಫ್ರೆಷಪ್ ಆಗಿ ಮತ್ತೆ ಸ್ವಲ್ಪ ಓದಿ ಹಿಂಗೆ ಊಟಕ್ಕೆ ಮತ್ತೆ ಬರೋದು ಮತ್ತೆ ಹೋಗೋದು. ಒಂದು ಏಟ್ ಟು ನೈನ್ ಅವರ್ ಅವರ್ ಓದ್ಕೊಂತೀನಿ. ಬಂದು ಪೀಜಿಲು ಓದಕ್ ಆಗಲ್ಲ ಅಲ್ಲ.
ಹ್ಮ ಸಿಟಿಗಳೊಗಂತೂ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಕಣಪ್ಪಾ.
ಅಂದ್ರೆ ಹುಡ್ಗಿರು ಜಾಸ್ತಿ ಆಗ್ತಾರಲ್ಲ ಅವ್ರಿಗೆ ಸುಮ್ನೆ ಕೂರು ಅಂತ ಹೇಳಾಕ್ ಆಗಲ್ಲ.
ಹ್ಮ್
ಅದಕ್ಕೆ ಅದೇ ಎಷ್ಟಾಗುತ್ತ ಅಷ್ಟೇ ಅಲ್ಲ ಲೈಬ್ರರಿ ಅಲ್ಲೇ ಓದ್ಕೊಂಡು ಮುಗಸ್ಕೊಂಡ್ ಬಂದ್ಬಿಡದು.
ಹ್ಮ್ ಜೊತೆಗೆ ಯಾರಾದ್ರೂ ಇದ್ದಾರ ಲೈಬ್ರರಿಲ್ಲಿ.
ಲೈಬ್ರರಿಯಲ್ಲಿ ಇದಾರೆ ನನ್ ರೂಮೇಟ್ರ ಒಬ್ಳು ಇಬ್ರು ಸೇರೆ ಹೋಗೋದು ಬರೋದು ಮಾಡೋದು. ಬಟ್ ಅವಳು ಅವಾಗ ಅವಾಗ ಬೋರಿಂಗ್. ತಾಳೆ ಇದಳೆ ಅವಳೆ ಇಬ್ರು ಸ್ ಸೇರಿ ಒಂದೇ ಲೈಬ್ರರಿ ಮಾಡು ಕೊಂಡಿರೋದು ಓಕೆ.
ಹಾ ಹ್ಮ ಅವಳು ಏನಿಕ್ ಕೊ ತಾ ಇದ್ದಾಳೆ.
ಅವಳು ಸ್ಟೇಟ್ ಎಕ್ಸಾಮ್ಗ್ ಓದ್ತೀನಿ ಅಂದ್ಲು.
ಮತ್ತೆ ನೀನ್ ಎಲ್ಲಿ ಕೋಚಿಂಗ್ ತಗೊಂಡಿದ್ದು?
ಹ್ಮ್ ನಾನ್ ಇಲ್ಲೇ ಬೆಂಗ್ಳೂರಲ್ಲೇ ತಗೊಂಡಿದ್ದು. ತಗೊಂಡು ಒಂದ್ ಒ ನಾಲ್ಕ್ ತಿಂಗಳೇನೋ ಆಯ್ತು ಅಷ್ಟೇ ನೀನುೂ ಕೋಚಿಂಗ್ ತಗೊಂಡಿಯ ಯಾವ್ದಾದ್ರು ಎಕ್ಸಾಮ್ ಗಂತ
ನು ಕೋಚಿಂಗ್ ತಗೊಂಡಿದ್ದೆ
ಹ್ಮ ಮತ್ತೆ ಇವಾಗ ಎಲ್ಲಿ ಫ್ರೆಂಡ್ಸ್ ಜೊತೆ ಹೊರ್ಗ ಡೆ ಹೋಗಿಲ್ವಾ?
ನ ಫ್ರೆಂಡ್ಸ್ ಜೊತೆ ಇಲ್ಲೂ ಹೋಗಿಲ್ಲ.
ಫ್ರೆಂಡ್ಸ್ ಇದ್ದಾರ ಇಲ್ವಾ ನಿನಿಗೆ?
ಇದಾರೆ ಫ್ರೆಂಡ್ಸ್
ಮತ್ತೆ ಟ್ರಿಪ್ಪು ಹಂಗೆ ಹಿಂಗ್ ಗೆ ಅಂತ ಹೋಗಲ್ವಾ ಎಲ್ಲಿ
ಟ್ರೀಪ್ಪು ಗಿಪ್ಪು ಅಂತ ಏನ್ ಹೋಗಲ್ಲ ಹ ನಮ್ ಮನೆಯವ್ರ್ ಜೊತೆ ಹೋಗಿದ್ದೆ.
ಹೌದಾ ಮದ್ವೆ ಆಗೈತಾ ನಿಮ್ಗೆ?
ಮದ್ವೆ ಫಿಕ್ಸ್ ಆಗೈತಲ್ಲ ಆಗು ಟು ಹೋಗಿದ್ದೆ.
ಹೌದಾ ಮತ್ತೆ ಮನೇಲೆಲ್ಲಾ ಚೆನ್ನಾಗಿದ್ದಾರ?
ನಿಮ್ ಮನೇಲಿ
ನಮ್ಮ ಮನೇಲು ಎಲ್ಲರೂ ಚೆನ್ನಾಗಿದ್ದಾರೆ.
ಹ್ಮ ಮತ್ತೆ ಮದ್ವೆ ಯಾವಾಗಾಗ್ತಿಯಾ?
ಮದ್ವೇ ಆಗಿದೆ ನಂದು ಹೌದು ಇಲ್ಲ ಕಡೆ ಇನ್ನ ಆಗಿಲ್ಲ ಓದ್ತಿದೀನಿ ಅಲ್ಲ ಇನ್ನ ಅದಕ್ಕೆಲ್ಲ ಟೈಮ್ ಇಲ್ಲ.
ಅಲ್ವೇ
ಇನ್ನು ಆ ಕಡೆ ಏನಿಲ್ಲ ಇವಾಗ ಓದದ್ ಒಂದೇ ಅಲ್ಲ ಓದ್ಬೇಕ್ ಚೆನ್ನಾಗಿ ಜಾಬ್ ಮಾಡ್ಕೋಬೇಕು. ಸ್ವಲ್ಪ ಇಂಡಿಪೆಂಡೆಂಟ್ ಟಾಗ್ಬೇಕಂತ
ಹ್ಮ್ ಗ್ರೇಟಪ್ಪ ನಿಮ್ ಮನೇಲಿ ಬಿಟ್ಟಿರೋದಿಷ್ಟ್ ದಿನ.
ಹ್ಮ ಮತ್ತೇನ್ ಅವ್ರಿಗೂ ಆಸೆ ಇರುತ್ತಲ್ಲ ಏನಾರು ಮಾಡ್ಬೇಕು ಅಂತ ಹಂಗೆ.
ಗೇಲ್ಲ ಗೊತ್ತೇನು ಈ ಸ್ಟೇಜ್ ಆಯ್ತು ಮದ್ವೆ ಆಗ್ಬೇ ನೀನ್ ಓದು ಬಿಡು ನೀನ್ ಏನಾದ್ರು ಮಾಡ್ಕೊ
ಅನ್ ಅಂದ್ರೆ ಅದು ಒಂದೊಂದ್ ಊರಿನ್ ಪದ್ಧತಿ ಅ ಹಿರಿಯರು ಇನ್ ಅದೇ ಹಿಂಗ್ ಅದ್ ಮಾಡ್ಕೋ ಬಂದಿರ್ತಾರಲ್ಲಾ ಅದನೇ ಕಂಟಿನ್ಯು ಮಾಡ್
ಹ್ಮ್ ನಮ್ ಸೈಡ್ ಅಂತೂ ಆಲ್ಮೋಸ್ಟ್ ಅಲ್ ಅದೇ ಕಣೆ
ಹ್ಮ್ ಅಂದ್ರೆ ನಮ್ಮೂರ್ ಸೈಡ್ ಎಲ್ಲ ಈ ತರ ಏನಿಲ್ಲ ಯಾವಾಗ ಅವ್ರು ಒಪ್ಕೊಂತಾರ್ ಅವಾಗ ಮದ್ವೆ ಆಗೋದು ಹಿಂಗೆ
ಹ್ಮ್ ನಮ್ ಸೈಡಲೆಲ್ಲ ಹೆಂಗ್ ಗೊತ್ತಾ ಈ ಹಂದಿನ್ ಪದ್ಧತಿ ಐತಲ್ಲ ಬಾಲ್ಯ ವಿವಾಹ ಅಂತ ಹಂಗೆ ಚಿಕ್ ಕ್ಕವ್ರ ಇದ್ದಾಗ್ಲೇನೇ ಹೆಸ್ರಿಟ್ಬಿಟ್ಟಿರೋದು ಇಂಥವ್ನಿಗೆ ಇಂಥವ್ಳೆ ಅಂತ ಈ ತರ.
ಹೌದಾ
ಹ್ಮ್ ನಿನ್ ಇಷ್ಟ ಇರ್ಲಿ ಬಿ ಇಲ್ಲಿ ಅವ್ರು ದೊಡ್ಡವರಾಗಿ ಅವರು ಮೈಂಡ್ ಸೆಟ್ ಅಲ್ಲಿ ನಮ್ಗ್ ಇಂತರೆ ಪಾರ್ಟ್ನರ್ ಬೇಕು ಅಂತ ಚೂಸ್ ಮಾಡ್ಕೊಂಡ್ರ ಸಮೇತ ಅವೇನು ಲೆಕ್ಕೋಕೆ ಇಲ್ಲ. ಹೆಸರಿಟ್ಟಿದೀವಿ ಇಷ್ಟ ಇರ್ಲಿ ಕಷ್ಟ ಇರ್ಲಿ ಸುಮ್ನೆ ಹಾಕ್ತ ಇರ್ಬೇಕು. ಇಲ್ಲ ಅಂದ್ರೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡೋದು ಆತರ ಮಾಡ್ ತರ್
ಆತನೆ ಆತರ ಏನ್ ಇರಲ್ಲ ನೀನ್ ತಪ್ ತಿಳ್ಕೊಂಡಿರ್ಬೋದು ಅಷ್ಟೇ.
ಹ್ಮ್ ಬೇಕಣೆ ಮಾಡೊದು. ಹ್ಮ್ ಹಂಗೆ ಮಾಡ್ತವ್ರೆ.
ಹೌದಾ
ಹ್ಮ್ ಮ್ ನನ್ನೊಬ್ಳಿಗೆ ಅಂತಲ್ಲ ಎಲ್ಲರಿಗೂ ಅಷ್ಟೆ ನಾನ್ ನೋಡಿರೋದು ಹ್ ಹ್ ಹೇಳು
ಏನಿಲ್ಲ ಕಣೆ ಸರಿ ತಗೊ ಮತ್ತೆ ಮಾಡ್ತೀನ್ ನಿಂಗೆ.
ಹ್ಮ ಸರಿ ಆಯ್ತು.
ಹ್ಮ್ ಬಾಯ್